ಹಲೋ
ಹಾ ಹೇಳ್ರಿ ಮೇಡಂ
ಹ ನಿಮಗ್ ಟ್ರಾವೆಲ್ ಎಲ್ಲ ಎಲ್ಲೆಲ್ಲಿ ಹೋಗ್ಲಿಕ್ ಇಷ್ಟ ಆಗ್ತೇತ್ರಿ
ಚಳಿ ನನ್ಗೆ ಕರ್ನಾಟಕ ಟ್ರಾವ ಅವಂತಂದ್ರೆ ಸೌತ್ ಕರ್ನಾಟಕ ಮಂಗಳೂರು ಉಡುಪಿ ಅ ದಕ್ಷಿಣ ಕನ್ನಡ ಆ ಕಡೆ ನನಗೆ ತುಂಬಾ ಲೈಕ್ ಆಗುತ್ತೆ
ಹಾ
ಇಂಡಿಯಾದಲ್ಲ ಅಂದ್ರೆ ನಾರ್ತ್ ಕರ್ನಾಟಕ ಡೆಲ್ಲಿ ಆಗ್ರ ಜೈಪುರ್
ಹ್ಮ್. ನೀವ್ ಎಲ್ಲರ್ ಹೋಗಿದ್ದೀರಾ ಟ್ರಾವೆಲ್ಗೆ ಅಂದ್ರ ಇದು ಸ್ಟೇಟ್ ಬಿಟ್ಟು ಬಿಟ್ಟು
ಸ್ಟೇಟ್ ಬಿಟ್ಟ ಅಂತಂದ್ರೆ ನಾವು ಪ್ರ ಸ್ಟೇಟ್ ಬಿಟ್ಟ ಅಂದ್ರೆ ಪ್ರತಿ ವರ್ಷ ನಾವು ಆಂಧ್ರ ಆಂಧ್ರ ಟ್ರಿಪ್ ಮಾಡ್ತೀವಿ ಟ್ರೈನ್ ಆಗಿ
ಮತ್ತೆ
ಮಂತ್ರಾಲಯ ಪಮುಖಿ ಆಜ ಮೇಲೆ ಆ ಕಡೆ ಮುಂದೆ ಹೋದ್ರೆ ನಮ್ಗೆ ತಿರುಪತಿ ಬರುತ್ತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೊ ಅದೆಲ್ಲ ಮುಗಿಸಕೊಂಡು ಪ್ರತಿ ವರ್ಷೋಗಬರ್ತತಿ ಫ್ರೆ್ಸ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹಓ್ಬರ್ತೀವಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ ಆಕ್ಚುಲಿ ಯಾಕಂದ್ರೆ ಒಂಬ ಡಿಸೆಂಬರ್ ಅಲ್ಲಿ ದೊಡ್ಡ ಫಾರೆಸ್ಟ್ ಏರಿಯಾ ಅದು ಸುಮಾರು ಒ ಮೂವತ್ತೈದು ಕಿಲೋಮೀಟರು ಟ್ರಾವೆಲ್ ಕಾಡಲ್ಲೇ ಹೋಗ್ಬೇಕು.
ಹಾ.
ಅಲ್ಲಿ ವಿಶೇಷ ಏನಂತಂದ್ರೆ ನೈಟ್ ಒಂಬತ್ತು ಗಂಟೆ ಆದ್ಮೇಲೆ
ಹ್ಮ್.
ಅದೇ ವೆಹಿಕಲ್ ಗಳನ್ನ ಎಂಟ್ರಿಗೆ ಅಂದ್ರೆ ಕಾಡ ಒಳಗಡೆ ಬಿಡೋದಿಲ್ಲ ಯಾಕಂದ್ರೆ ಪ್ರೆಸೆಂಟ್ ಆ ಟೈಗರು ಮತ್ತೆ ಬ್ಲಾಕ್ ಚೀತಾ ಆಮೇಲೆ ಬೇರೆ ಬೇರೆ ಪ್ರಾಣಿಗಳು ಇವಾಗ್ಲೂ ಆಫ್ಟರ್ ಒಂಬತ್ತುವರೆ ಮೇಲ್ಗಡೆ ರೋ ರೋಡ್ ಮಧ್ಯೆ ಬರೋದ್ರಿಂದ ಸೋ ಬ್ರಮ್ ಟ್ರಾವೆಲ್ ಎಂಟ್ರಿ ಮಾಡಬೇಕಾಗುತ್ತೆ.
ಹೌದಾ, ಮತ್ತ್ ತಿರುಪತಿ ಬಿಟ್ಟು ಮತ್ತ ಎಲ್ಲೋಗಿದ್ದೀರಾ
ಅದು ಬಿಟ್ಟರೆ ನಾವ್ ಇಲ್ಲಿ ರೀಸೆಂಟ್ ಆಗಿ ಸೌತ್ ಕರ್ನಾಟಕ ಹೋಗಿದ್ವಿ ಸೌತ್ ಕರ್ನಾಟಕ ತುಂಬಾ ಒಳ್ಳೆ, ಒಳ್ಳೆ ಫಾರೆಸ್ಟ್ ಏರಿಯಾ ಅದು. ನಮ್ಮ ಕರ್ನಾಟಕದಲ್ಲಿನೇ ಒಂದು ದೊಡ್ಡ ನಿತ್ಯ ಹರಿದ್ವರ್ಣ ಕಾಡು ಅಂತ ಕರೀತಾರೆ.
ಹಾ.
ಸ್ವಲ್ಪ ಅಲ್ಲ ಆ ಕಡೆ ಹೋಗಿಬಂದ್ರೆ ಸ್ವಲ್ಪ ಮೈಂಡಿಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಒಳ್ಳೆ ಮೂಡ್ ಬರುತ್ತೆ. ಟೈರ್ಡ್ನೆಸ್ ಎಲ್ಲ ಹೋಗುತ್ತೆ ನೀವು ದಾಂಡೇಲಿ ಹೋಗಿದಿರಾ ಯಾವತ್ತಾದ್ರೂ.
ಹಾ ದಾಂಡೇಲಿಗೆ ಹೋಗಿದ್ದೇವೆ ಸುಮಾರು ಸಲ ಹೋಗಿದ್ದೇವೆ ದಾಂಡೆಲ್ಲಿಗೆ ಒಳ್ಳೆ ಒಳ್ಳೆ ಆಕ್ಟಿವಿಟೀಸು ಇರ್ತವೆ.
ನೀವ ಯಾವ್ದ್ ಮಾಡ್ರಿ.
ನಾವು ಬೋಟಿಂಗು ಮಾಡಿದ್ದೀವಿ, ಜಿಪ್ ಲೈನು ಮಾಡಿದ್ದೀವಿ, ಸ್ವಿಮ್ಮಿಂಗ್ ಮಾಡಿದ್ದೀವಿ. ಸೈಕ್ಲಿಂಗ್ ಮಾಡಿದ್ದೀವಿ.
ಹ್ಮ್.
ಬಿಟ್ರೆ ಫೈರ್ ಕ್ಯಾಂಪ್ ಮಾಡಿದ್ದೀವಿ.
ರಾಫ್ಟಿಂಗ್ ಮಾಡ್ಲಿಲ್ಲ ರಿವರ್ ರಾಫ್ಟಿಂಗ್.
ರಿವರ್ ರಾಫ್ಟಿಂಗ್ ಮಾಡ್ಲಿಲ್ಲ ಅದು ಸ್ವಲ್ಪ ಹೆದರಿಕೆ ಬರಂಗ ಆಯ್ತು. ಹಂಗಾಗಿ ಅದನ್ ಮಾಡ್ಲಿಲ್ಲ. ಆಮೇಲೆ ಒ ಸ್ವಲ್ಪ ಹುಡುಗರು ಇರೋದ್ರಿಂದ ಸ್ವಲ್ಪ ಯಾದ್ ಸೇಫ್ಟಿ ಇರ್ತತಿ ಅದನ್ ಮಾಡ್ಬೇಕಲ್ಲಾ. ಹಂಗಾಗಿ ಅಷ್ಟೇ ಅದನ್ ಬಿಟ್ರೆ ಚಿಕ್ಕಮಂಗ್ಳೂರ್ರಿಗೆ ಹೋಗಿದ್ ಚಿಕ್ಕಮಂಗಳೂರು ತುಂಬಾ ಚೆನ್ನಾಗಿದೆ.
ಅಲ್ಲಿ ಅಲ್ಲಿ ಅಲ್ಲಿ ಯಾವ್ದು
ಅಲ್ಲೇ ಯಾದಪ್ಪಾ ಅದು ಮುಳ್ಳಂಗೇರಿ ಬೆಟ್ಟಕ್ಕೆ ಹೋಗಿದ್ದೀವಿ.
ಹ್ಮ್
ಬಾಬಾ ಬುಡಂಗೇರಿ ಪುಡ ಹಾ ಅಲ್ಲಿನೂ ಹೋಗಿದ್ದೇವಿ
ಅಲ್ಲಿ ತುಂಬಾ ಕೋಲ್ಡ್ ತುಂಬಾ ಕೋಲ್ಡ್ ಇರತ್ತಲ್ಲಾ
ಹಾ ತುಂಬಾ ಕೂಡ ಚೆನ್ನಾಗಿದೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋದ್ರೆ ಬರ್ಲಿಕ್ಕೆ ಮನಸ್ಸಾಗುದಿಲ್ಲ
ಹ್ಮ್ ಹೆಂಗ ಹೋಗಿದ್ರಿ ನಿಮ್ದೇ ಕಾರ್ ತಗೊಂಡ ಹೋಗಿದ್ರಾ ಅಥವಾ ಹೆಂಗ ರೆಂಟ್ ಕಾರ್ ತಗೊಂಡ ಹೋಗಿದ್ರಾ.
ಹಾ ಓನ್ ವೆಹಿಕಲ್ಲಲ್ಲೀ ಹೋಗಿದ್ವಿ ಹಾ ಅಲ್ಲಿಗ್ ಹೋಗಿದ್ವಿ ಸುಬ್ರಹ್ಮಣ್ಯಕ್ ಹೋಗಿದ್ವಿ ಧರ್ಮಸ್ಥಳಕ್ ಹೋಗಿದ್ವಿ. ಟ್ರಾವೆಲ್ ವರ್ಷಕ್ ಒಂದ್ಸಲ ಆದ್ರೂ ಟ್ರಾವೆಲ್ ಮಾಡೇ ಮಾಡ್ತೇವಿ. ಹ್ಮಾ. ಹಾ ಇಂತಲ್ಲ ಹಂತಲ್ ಅಂತಲ್ಲ ಒಟ್ಟ ಎಲ್ ಡಿಸೈಡ್ ಆಗ್ತದ ಅಲ್ಲಿ ಹೋಗ್ತೇವಿ ಇಲ್ಲಾನ ಒಂದ್ ದಿನದಲ್ಲಿ ಎಲ್ಲಾದ್ರೂ ಹೋಗ್ ಬರೋದಾಗ್ತದ್ರ ಅಲ್ಲಿ ಹೋಗ್ತೇವಿ ಯಾಕಂದ್ ನನ್ ಮಗಗ ನಮ್ಮ್ ನಮ್ ಮನಿಯವರಿಗೆ ಎಲ್ಲಾರ್ಗೂ ಟ್ರಾವೆಲ್ ಅಂದ್ರೆ ತುಂಬಾನೇ ಇಷ್ಟ. ನೀವ್ ಡೇ ನೈಟ್ ಟ್ರಾವೆಲ್ ಮಾಡಸ್ರಿ ಮಾಡ್ತಾರ ಅವ್ರ ಇಬ್ರು.
ಹ್ಮ್.
ಹಾಗಾಗಿ ಟ್ರಾವೆಲಿಗ್ ಒಲ್ಲೆ ಅನ್ನೋದಿಲ್ಲ ಅವರು ಎಷ್ಟೊತ್ ಬೇಕಾದ್ರೆ ಯಬ್ಸಿದ್ರು ನಡ್ರಿ ಹೋಗ್ ಹಗನ್ ಅಂತಾರೆ ಅದನ್ ಬಿಟ್ರೆ ಸುಬ್ರ್ಮಣ್ಯನೂ ಚೆನ್ನಾಗಿದೆ ಎಲ್ಲೇ
ಒನ್ ಅವರ್ ಬ್ಯಾಕ್ವಾಟ್ರ
ಹಾ ಹೋಗಿದ್ದೇವೆ
ಮ್ಯಾಂಗಾಮೋಟ್ಸ್ ಇದದೆಲ್ಲ ಬ್ಯಾಕ್ಟ ಬೋಿ್ಲ್ಲಿ ಇದದೆಲ್ಲ ಆ ಪ್ರೀ ವಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಾರಲ್ಲಲ್ಲಿ
ಹಾ ಹಾ ಈಗೊಂದ್ ಹೋಗಿ ಬಂದ್ರೆ ಒಂದ್ ವರ್ಷ ಆಯ್ತು ಹೆಚ್ಚ ಕಮ್ಮಿ
ಹ್ಮ್
ಹತ್ರ ಹೋಗಿದೆ
ಹ್ಮ್ ನಾನ್ ರೀಸೆಂಟ್ ಆಗಿ ಹೋಗಿದ್ದೆ ಅಲ್ಲೇ
ಹೌದಾ ಫ್ರೆಂಡ್ ಜೊತಿನ
ಹ್ಮ್ ಖಂಡಿತ ಹೋಗಿಲ್ಲ
ಹಾ ಅದ್ರ ಬಿಟ್ರೆ ಮಂತ್ರಾಲಯನ ಚೆನ್ನಿದ್ದ ಹ್ಮ್
ನೆಕ್ಸ್ಟ್ ಟೈ್ಲಾನ್ ಮಾಡರ್ರದ್ರೆ ಚಿಕ್ಕಮಂಗಗಳೂರ ಹತ್ರ ಒಂದು ಪ್ಲೇಸ್ ಇದೆ ಕೊಟ್ಟಿಗಾರ ಅಂತ ಕೊಟ್ಟಿಗಾರ ಹತ್ರ ಬಲ್ಲಾಳ ದೇವರಾಯನ ಕೋಟೆ ಅಂತ ಇದೆ ಹ ಇದು ಕ್ಲೌಡ್ಸ್ ಎಲ್ಲ ಮುಂದ್ಗಡೆನೆ ಬಂದ್ ಹೋಗುತ್ತೆ ಒಂದು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾ
ಹ್ಮ ಹಾ
ಟ್ರೆಕಿಂಗ್ ತುಂಬಾ ಚೆನ್ನಾಗಿದೆ ಅಹ ತುಂಬಾ ಎಂಜಾಯ್ ಮಾಡ್ಬೋದಲ್ಲಿ ಹ ನಾವು ಇದಕ್ಕ ಹೋಗ್ ಬರ್ತವಲ್ಲ ಹ್ಮ್ ಹ ಚಿಕ್ಕಮಂಗ್ಳೂರಿನ ಅಲ್ಲಿಂದ ಒಂದ್ ಎಂಬತ್ ಕಿಲೋಮೀಟರ್ ಉಳಿತ
ಹಾ
ಹಾ ಚೆನ್ನಾಗಾಗಿದೆದು
ಹೌದಾ
ಹ್ಮ
ಹ್ಮ್್ಮ ಮತ್ತೆ ಇದಕ್ ಹೋಗಿದ್ದೀರಾ ಕೊಡುಗುಂಜಿ ಗಣಪ್ಪ ಗೊಡಚಿ ಉಳವಿ
ಹ್ಮ್ ಅಲ್ಲ ಹೋಗಿದ್ದ ಹೋಗಿರ್ತೇವಿ
ನಾವು ಹೂಗಿರ್ತೇವೆ
ಹ್ಮ್ ಈ ವರ್ಷ ಇಲ್ಪೇರ್ ಮಾಡಿದರಿ ಟ್ರಿಪ್ಪು
ಈ ವರ್ಷ ಈಗೇನ್ ಪ್ಲಾನ್ ಇಲ್ಲ ಇನ್ನು ಅಕ್ಟೋಬರ್ ಸೂಟಲ್ಲೇ ಹೋಗೋುದು ಯಾಕನ್ ಸ್ಕೂಲ್ ಹುಡುಗರ್ ಸ್ಕೂಲ್ ಇದೆ ಅಲ್ಲ ಅಕ್ಟೊಬ್ಬರ್ ಸ್ಕೂಲ್ಲ್ಲ ಅದೇ ಧರ್ಮಸ್ಥಳಕ್ಕದು ಹೋಗ್ಿಕ್ಂತ ಅದೇ
ಹ್ಮ
ಅಂದ್ರೆ ಹುಡುಗೂರಿಗೆಲ್ಲಾ ಸಬ್ಜ ಇದು ಬ ತೆಲಿ ಬೋಳ ಮಾಡದದೇ
ಹ್ಮ್
ಹೋಗ
ಓ ಅಂದ್ರೆ ಎರಡು ಆಗ್ಬಿಡುತ್ತೆ ಟ್ರಿಪ್ ಟ್ರಿಪ್ು ಆಗುತ್ತೆ ಮತ್ತೆ ಫ್ಯಾಮಿಲಿ ಫಂಕ್ಷನ್ ಆಗುತ್ತೆ
ಹಾ ಇದೆರಡು ಟೂ ಇನ್ ಒನ್ ಆಗ್ಬಿಡ್ತೈತಿ ನಾವ ಯಾವಾಗ್ಲೂ ಪ್ಲಾನ್ ಮಾಡೋದ ಹಾಗೇನೆ ಒಂದಕ್ಕೆ ಹೋಗೋದಿಲ್ಲ ಏನಾದ್ೂ ಒಂದ ಕೆಲ್ಸ ಇಟ್ಕೊಂಡ್ ಇನ್ನೊಂದ್ ಕೆಲ್ಸ ಮುಗಿಸಕೊಬಾರದು ಈ ಕಡೆ ಇವ್ರಗ ಹುಡುಗರಿಗ ಎಂಜಾಯ್ ಆಗಿರ್ಬೇಕಾ ನಮಗೂ ಎಜ್ಗಿರ್ಬೇಕಕ್ ನಮ್ ಕೆಲ್ಸನೂ ಆಗ್ಬೇಕಕ್ ಕಾ
ಶೃಂಗೇಗ್ ಹೋದ್ರೆ ಅಲ್ಲಿ ಬೆಟ್ಟದಲ್ಲಿ ಶಂಕರಾಚಾರ್ಯ ಅವ್ರದ್ದು ಒಂದು ಇದ ಇದೆ ಒಂದು ಮೂರ್ತಿ ಮಾಡಿದ್ದಾರೆ ಹ ಶೃಂಗೇರಿ ಹತ್ರಿನೆೇ ತುಂಬಾ ಚೆನ್ನರಿ ಸಾಯಂಕಾಲ ಟೈಮ್ ಅಲ್ಲಿ ಹೋದ್ರೆ ಹ ಒಳ್ಳೆ ಲೊಕೇಶನ್ ಅಲ್ಲಿ ಚೆನ್ನ ಮಾಡ ರೀಸೆಂಟ್ ಆಗಿ ಡೆವಲಪ್ ಡೆವಲಪ್ ಮಾಡಿದ್ದಾರೆ
ಹಾ ಹಾ
ಫ್ರೆಂಡ್ ಹಳ್ತಾ ಇದ ಅಓಓ ನಕ್ಸ್ ಟೈಮ್ ಹೋದ್ರೆಲ್ಲಿ ಹೋಗ ಬಾ ಅಂತ ಇದ್ದ ನೋಡ್ರ ಪ್ಲಾನ್ ಮಾಡ್ರಿ ನೀವು ಅ ಅಲ್ಲಿ ಹೋಗದಾದ್ರೆ
ಹೌದಾ
ಹ್ಮ
ಹ್ಮ್ ಟ್ರೈ ಮಾಡ್ತೀನಿ
ಹ್ಮ ಹ
ಮತ್ತೆ ಯಾ ಕಡೆ ಹೋಗಿದ್ದೀರಾ
ಗೋವಾ ಹೋಗಿದೀರಾ ಫ್ಯಾಮಿಲಿ ಸಮೇತ
ಹಾ ಗೋವಾಕ್ ಹೋಗಿದ್ದೇವಿ ಲಾಸ್ಟ್ ಹಾ ಲಾಸ್ಟ್ ವೀಕೇ ಲಾಸ್ಟ್ ಇಯರ್ ಹೋಗಿದ್ವಿ ಹ್ಮ್ ಹೇಳ್ತಾ ಇದ್ದ ನನ್ ಮಗ ಮತ್ ಹೋಗ್ಲಿಕ್ಕೆ ಈಗೆಲ್ಲಾ ಲ್್ಟೋಟ ಶುರು ಆಯ್ತು ಇನ್ನು ಸ್ಕೂಲ್ ಹಾಲಿಡೇ ಕೊಟ್ಟ ಮ ಹೋಗುದ ಗೋವಾದಲ್ಲ ನಮ್ಮ ರಿಲೇಷನ್ ಇದ್ದಾರ ಹಂಗಾಗಿ ಹೋದ್ರನ್ನ ಆರಾಮ್ ರೆಸ್ಟ್ ಮಾಡೇ ಬರ್ತೇವಿ ಬೀಚಿಗೆಲ್ಲಾ ಹೋಗಿ ಎಂಜಾಯ್ ಮಾಡಿ ಅದ ಏನಾದ್ರೂ ಕ್ಯಾಶ್ ಬ್ಯಾಕ್ ಹೋಗಿ ಎಲ್ಲಾ ಎಂಜಾಯ್ ಮಾಡ್ಕೊಂಡ್ ಬರ್ತೇವಿ
ಹ್ಮ್ ಹ್ಮ್
ಹ್ಮ್ ಮತ್ತೆ ಮತ್ತೆ ಎಲ್ಲಿ ಹೋಗಿದ್ದೀರಾ ಟ್ರಾವೆಲ್ಗೆ ಅಂದ್ರೆ
ಮತ್ತೆ ಈ ವರ್ಷ ಪ್ಲಾನ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರು ಮನೇಲಿ ಏನೋ ಕೆಲಸ ಬಂತು ಸೊ ಹಂಗಾಗಿ ನಾ ಕ್ಯಾನ್ಸಲ್ ಮಾಡಿದ್ವಿ
ಹಾ
ಈ ಸಲ ಹೋಗ್ಬೇಕಕ್ ಈ ಸಲ ಈ ಸಲ ನಾವು ಪ್ಲಾನ್ ಮಾಡಿದ್ದು ಈ ಕಡೆ ಮೈಸೂರ್ ಕಡೆ ಪ್ಲಾನ್ ಮಾಡಿದ್ವಿ
ಹಾ ಹಾ ಮೈಸೂರ್ ಜೂನು ಚೆನ್ನಾಗಿದೆ ಮೈಸೂರ್ ಜೂ ಪ್ಯಾಲೇಸ್
ಅಲ್ಲ ಅದೆಲ್ಲಿ ನೋಡಿದೀವಿ ಬನ್ನೇರ್ ಕಟ್ಟ ಫಾರೆಸ್ಟ್ ಇಂದ ಇ ಹಬ ಲ್ಚನಾ ಹಾಗಾಗಿದೆ
ಹಾ ಗದಗ್ ಜಗ್ ಹೋಗಿದ್ದೀರಾ ಗದಗ್ ಜ ಕಪತ್ ಗ ದಾ
ಹಲೋ
ಗದಗ್ ಜೋ ಕಪ್ಪದ ಕೊಟ್ಟ ಕಪ್ಪದ ಗುಡ್ಡಕ್ ಹೋಗಿದ್ದೀರಾ ಹಲೋ
ಹಲೋ
ಹಲೋ ಕೇಳಸ್ತಾ ಇಲ್ವಾ ಹಲೋ
ಹ್ಮ
ಕೇಳಿಸತಾ ಇಲ್ಲ ಸರ್ ಹಲೋ
ಹಲೋ
ಹೇಳಿ ಹಲೋ ಹಲೋ
ಹಲೋ
ಹಲೋ
ಕೇಳಿಸತಾ ಇಲ್ವಾ
ಹಲೋ ಹಲೋ
ಹಲೋ ಹಲೋ
ಕೇಳಿಸಸ್ತಾ ಇಲ್ವಾ ಕೇಳಸ್ತಾ ಇದ್ದೆ ಹಲೋ ಹಲೋ ಹ್ಮ್ ಹ್ಮ್ ಹಲೋ ಹಲೋ
ಹಾ
ಹಲೋ ಹಲೋ
ಕೇಳಿಸತಾ ಇಲ್ವಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ